ಎಣ ಕೊ ಜ ಹಾ ಹೊಲ್ದಾಗ ಹೊಲ್ದಾಗ
ಏನಿಲ್ಲ ಏನಿಲ್ಲ
ಅ ಭಲದಿ ಜಾನ
ಇಲ್ಲ ಹೊಲ್ದಾಗಿಲ್ಲ
ಎಲ್ಲಿದೆ
ಹೊರಗೆ
ದೂರಗೇ ಬರ್ತ ಮತ್ತ
ಕ ಅಲ್ಲಿ ಆದ ನಿಮ ಇದು ನಾಯ್ಕಲ್ಗ
ಹ ಗುಂಡಾಡೆ ಬನ್ನ
ಊರಿ ಹಂದಾನ
ಹ್ಮ್
ಮಜಗ ಅಂಬ್ಲಿಟ್ ಬರ್ತಾನ ಮತ್ತ ಚಂಜಿ ಊರಿಗೆ ಹೋಗ್ತ ತ ಕಡೆ
ಮದುವೆಗ
ಎಲ್ಲ ಊರು ಹೋಗ್ತ ಆ ಸಾಯಂಕಾಲ ಆಮತಿ
ಮದುವ ಮದ್ಗತ್ತನು
ಲೇಟ್ ಆಯತಿ ಮಾಮ್ ಎಷ್ಟ ಇ ಬತ ನ ಊರಿಗೆ ಬೆರಿಗೆ
ಏ ಬೆಂಗ್ಳೂರಿಗೆ ಹೋಗ ದಿನ ಗೊತ್ತಲ್ಲಾ ನಮ್ಮ ಮನ ಜಗಳದಕ್ಕೆ ಮಾರ ಹ ಬಾಳಂತ ಕುಂತಾರೀ ನಮ್ಮ ಬಯ ಕುಂತ ಆತ ಹತ್ನ ಉದ್ದಾರ ಆಗಲ್ಲ ನನಗ್ ಬಯಕು ಅಂತ
ಏನತ್ತ
ಜಗಳ ಮಡಿಕೆ ಮಾಂದಾರಿ
ಯಾರು ಯಾರು
ನಾಾನ ಮಾಮೂ ಬಯದಾವ ಬಂದಾನ ಅಯ್ಕ ನೋ ಬೇಡ ಅಂತ ಹ
ಯಾವ ಸ್ದಲ್ಲಲ್ಲ ಅಲ್ಲಿಂದ
ಮತ್ ಏನ್ ಮಾಡದ ಮರ ಜಗಳ ನಿನ್ನ ಜಗಳ ಆಯ್ತ್ ರಾತ್ರಿ
ಯಾರ ಯಾರಿಗೆ ನಿಮ್ಮ ಹೂ ನಿಮ್ಮ ಅಮ್ಗ ಹಲೋ ಹಾ ಹಲೋ ಕ ಸಲ್ ಹಲೋ ಹೊರಬಂದ್ ಮಾತಾಡ್ಲಿ